ಏನ್ ಸೌಂಡ್ ಇದು ಹಲೋ
ಹಲೋ ಹಲೋ ಆರಾಮದಿ.
ಹ್ಮ್ ಆರಾಮದೀನ್ ಇಲ್ಲ ಮನೆಲೆ ಅದಿನಿ ಹಲೋ ಹಾ ಓ ಮೆಬಿ ಫ್ಯಾನ್ ಸೌಂಡ್ ಅನ್ಸುತ್ ಅದು. ಊಟ ಊಟ ಆಯ್ಲೆ ನಿನ್ದು. ಆಯ್ತಪ್ಪಾ ಏನ್ ಮಾಡಿದ್ಯ. ಇವತ್ ಆಲುಗಡ್ಡಿ ಪರಾಟ.
ಆಲೂಗಡ್ಡೆ ಪರಾಠ ಹ್ಮ್ ಹ್ಮ್ ಹಿಂದಿಲ್ಲ ಒಟ್ಟು
ಹ್ಮ್ ಅದ್ರ್ ಜೊತಿ ಚಟ್ನಿ ಕೆಂಪುದು.
ಹ್ಮ್ ಹ್ಮ್
ಹ್ಮ್ ಏನ್ ಮುದ್ದಿ ಜೊತಿಗ ಹ್ಮ. ಸ್ವಲ್ಪ ಸಾಂಬಾರು ತಂದಿದ್ದು ಇದೇ ಇದು. ತಳಕ್ ತಂದಿದ್ ಇದ್ರಾಗ ಹೌದೆನಾ. ಆಂಟಿ ಕೊಟ್ಟಿದ್ರು ನಂದ್ ಇವತ್ತು ಅನ್ನ ಸಾರು ಕಡುಬು. ಅಮಾಸಿ ಅಮಾಸಿ ಅಲ್ಲ ಕರಿಗಡುಬು ಮಾಡಿದ್ರು. ಹ್ಮ್
ಅನ್ನ ಸ್ ಸಾರು ಅನ್ನ ಮೊಸರು ಪಾಯ್ಸ ಚಿತ್ರಾನ್ನ. ಎಲ್ಲಾ ಮಾಡಿದ್ಲು ನಮ್ ಮಮ್ಮಿ ಇವತ್ತು.
ಹ್ಮ್
ಹ್ಮ್ ಅಮಾಸೆ ಜೋರ್ ಐತೆ.
ಹೊಯ್ ಹ್ಮ್ ಮತ್ತೆ ಇವತ್ತೇ ಒಬ್ರು ಯಾರೊ ಗಾಡಿ ತಗೋಬೇಕಾದರೆ ಮುಂದಕೆ ಆಕಿದ್ದಾರೆ. ಹ್ಮ್ ಅದಿಕೆ ನಮ್ ಅಪ್ಪುನ್ ನಾನು ಕೇಳ್ದೆ ಏನಂತ. ನಾವು ಒಂದ್ ಹೊಸ ಗಾಡಿ ತಗೊಳೋಣಮ ಅಂತ್ ಹೇಳಿ ಹೂ ಏನಂದ್ರ್. ಎಲ್ಲಾ ತಾರಾದವ್ರ ಕುಟುಂಬದವರು ಇದ್ದಾರು ತಗೋತಾರೆಲ್ಲ ತಗೋತಾರ ಹ್ಮ.
ಅದು ತಿಂಗಳಿಗ್ ಒಮ್ ಕಂತ್ ಕಟ್ಟದ್ ಇರುತ್ತಲ್ಲಾ.
ಹ
ಹಂಗಾದ್ರೆ ತಗೋಬೋದ್ ಅಂತ. ಅದಿಕ್ ನಾನು ಹೇಳಿ ಓಪ್ಸಿನಿ ಹೂ ಅಂದಾರ. ದೀಪಾವಳಿ ತಗೊಳದು
ಹೇ ಹೇ ದೀಪಾವಳಿ ಯಾವಾಗ್ ಗೈತಿ ಅಕ್ಟೋಬರ್ ದಾಗ. ಹೌದ.
ಹ್ಮ್
ಹ್ಮ್ ಹ್ಮ್ ಹ್ಮ್ ನಿಮ್ದು ಇದು ಒಂದು ಬಂದ್ದಿರುತ್ತೆ ಚಲೋ ಇರತ್ ಅದು ಕೊಟ್ಟೆ ಅಂದ್ರೆ ಸ್ವಲ್ಪ ರೊಕ್ಕ ಬರ್ತಾವಲ್ಲ. ಹೌದು ಅಂದ್ರೆ ಏನ್ ಮಾಡಕ್ಕ ಆಗಲ್ಲ ಈಗ. ಮೇಡಮ್ಮ ಅವ್ರ ಒಬ್ಬರು ಅಂಕಲ್ ಹೇಳೋದ್ರೂ ಈಗ. ಇಂಗ ತಿಂಗಳ ತಿಂಗಳ ಕಾಂಟಿನ್ಯೂಸ್ ಕಟ್ ಬಹುದು ಯಾರ.
ಅವ್ರೊಬ್ರು ಸಾಮನ್ ಅಕ್ಕ ಇದ್ರ. ಹೋಂಡಾ ಡಿಯೋ ಅಂತ ಬರ್ತೈತಲ್ಲ ಒಂದು ಸಾಲು.
ಇವರು ರೇವಡೆ ಯಾರ ತಗೊಂಡಾರ್ ರೀ.
ಹಾ ಸಹನ ಆಗ್ತಬೇಕಲ್ಲ ಮನೆ ಹತ್ರ ಹ ಹ ಹ್ಮ್ ಅಂತ ತಗೋತೀನಿ.
ಚಲೋ ಆಯಿತಿ ಅದು ತಗೋಬೋದು ಕಲಿಬೇಕು ಮೊದಲ್ ಹಾ ನಮ್ಮ್ ಅಪ್ಪಾರು ಹಡತಾರಲ್ಲ ಕಳಸ್ ಕೊಡ್ತಾರಲ್ಲ. ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ತೆ ದೀಪಾವಳಿಗೇ ಅವರು ಏನ್ ಅಂದ್ರೆ ಕೊಡತಾರ ಹಾ ಹೌದೌದು. ಆಕ್ಚುಲಿ ಇದೆ ಹ್ಮ್ ಹೇಳ್ಬೇಕಂದ್ರೆ ಇಂಥವ ಏನಾರ ತೊಗೊಳ್ಳೋದು. ಫ್ರಿಜ್ ಟಿ ವಿ.
ಬರಿ ಮೊಬೈಲ್. ಹ್ಮ್ ದೀಪಾವಳಿಗ ಇದರಲ್ಲೇ ತಗೋಬೇಕು ಅನ್ನಿ ಹೌದು. ಅದಕ್ಕೆ ಎಷ್ಟು ಉಚಿತ ಇದಕ್ಕೆ ಎಷ್ಟು ಉಚಿತ ಕೊಟ್ಟಿರ್ತಾರೆ. ಹ್ಮ
ಹ್ಮ್ ಮತ್ತೆ ದಸರಾ ಅಲ್ಲ ಅಕ್ಟೋಬರ್ ನಾಗ ಬರೋದು.
ಹಾ ದೀಪಾವಳಿ ಇದ್ರಾಗ ಐತ್.
ನವಂಬರ್ ದಾಗ. ಯವ್ವ ಯವ್ವ ಯವ್ವ ಅಷ್ಟು ದೂರ. ಇರಲಿ ನಮ್ಮ ಅಪ್ಪ ಅವರು ಅಪ್ಪನ ತೋಟದು ಇವತ್ ಕೇಳ್ದೇನ್.
ಇವತ್ ಕೇಳಿದನ ಅದು ಹೆಂಗಂದ್ರೆ ಒಂದೆಸರ ನಾವು ರೊಕ್ಕ ಕೊಡ್ತವಿ ಅಲ್ ಲ್ಲ ಅದ್ರ ಮ್ಯಾಗ ಇದು ತಿಂಗಳ ತಿಂಗಳ ಕಂತೂ ಕಟ್ಟದು ಕಮ್ಮಿ ಬೀಳತ್ತ ಅಂತ.
ಹ್ಮ ಮಂದೀಗ ಒಂದು ಲಕ್ಷಿಂದ ಗಾಡಿ ಅಂದ್ರೆ ಒಂದು ಅರವತ್ತು ಸಾವಿರ ಕೊಡ್ಬೇಕೇ. ಹಂಗ್ ಕೊಟ್ರ್ ಅಲ್ಲ ಇಪ್ಪತ್ತು ಸಾವಿರ ಕೊಟ್ಟು ನಡತದೆ ಅಂತ ಅಷ್ಟ್ ಕಮ್ಮಿ ಹಾ ಹೌದೇನೊ ಕಟ್ಟುದ ಹೇಳವ್ವ ತಿಂಗಳ ತಿಂಗಳ ರೊಕ್ಕ ಹೈರಾಣ ಆಗುದಿಲ್ಲೆ. ಇ ನಾಕ ದಸ ಒಂದಳ್ ತನಕ ಒಂದ್ ವರ್ಷ ಬಂದ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದನೆ
ಹ್ಮ್
ಹ್ಮ್
ಚಲೋ ಐತಿ. ಹ್ಮ್ ಎಷ್ಟಗುತ್ತೆ ಅಷ್ಟು ಒಂದಿಂಗ ಹ ತಿಂಗಳಿಗ ಅಷ್ಟ ಕ ಅಂದ್ರ ಅಷ್ಟ ಇದು ಮಾಡಕ ಬರುತ್ತ. ಭಾಳ ಚಲೋ ಅಂದ್ರ
ಎಲ್ಲದಿ ಹೊರಗ್ ಬಾ.
ಇದು ಫ್ಯಾನ್ ಇದು ಇದರ್ದೊಂದ ಕನೆಕ್ಷನ್ ಅಂತರ್ಜಾಲದ
ಒಂದ್ ಲಕ್ಷ ಎಂಟು ಸಾವ್ರ ಬಿಳತ್ತಂತ ಚಲೋದಾದ್ರ ಒಂದ್ ಲಕ್ಷ ಹದ್ಮೂರು. ಅದಕ್ ನೋಡ್ತೀನ್ ತಗೋನ ಕೈಯಾಗ ತಗೋ ಚಲೋದ ತಗೋಬೇಕ.
ಹ್ಮ್. ನಾವ ಇಟ್ಕೊಳ್ಳೋದ್ರ ಮೇಲೆ ಹಂಗ್ ಹೌದ. ಮತ್ತ ಮತ್ತ ಹೇಳಬೇಕವ್ವಾ ಹ್ಮ್ ನಮ್ದ ಹ್ಮ ಊರಿಗ್ ಹೋಗೋದೀತಪ್ಪಾ ಅಂದ್ರ ಗಾಡಿ ಮ್ಯಾಗ ಹೋಬೋದಲಾ ಹ್ಮ್. ಇಲ್ಲೇ ಸಮೀಪ ಸಮೀಪ ಇದ್ದರ ಹ್ಮ್. ಅದೇ ಎಲ್ಲಿ ಅರಾ ಅಡ್ಡ್ಯಾಡಕ್ ಬರ್ತೇತಿ. ಕಲಿಬೇಕವ್ವಾ ಕೈಯಾಗ ಒನ್ ಸ್ವಲ್ಪ ಅಕಡ ಇಕಡ ಅಡ್ಯಾಡಕ್ ಬರುತ್ತ. ನಿಂಗ್ ಗೊತ್ತು ಊರಾಗೆಲ್ಲ ಸಣ್ಣ ಸಣ್ಣ ಹುಡ್ರ ಎಲ್ಲ ತಗೊಂಡ ಅಡ್ಡಯಾಡ್ತಾವ್ ಹ್ಮ್. ಇಂಥೋರ್ ಮನ್ಯಾಗ ಗಾಡಿ ಇಲ್ಲಾ ಅಣ್ಣಂಗಿಲ್ಲಾ. ಅದೇ ಮತ್ತೆ ಎಷ್ಟ ದಿನ ಅಂತಂಗ ಅಡ್ಯಾಡೋದು. ಮತ್ತೆ ನಾವು ಹೊಡಿಬೇಕಾದ್ರ ನಾವು ಹ್ಮ್ ಎಷ್ಟಸತಿ ಸಣ್ಣ ಸಣ್ಣ ಹುಡ್ಗೋರ್ ಹೊಡಿತಿರ್ತಾವ್ ನಂಗ್ ಬರಂಗಿಲ್ಲ ನೋಡ. ನಮ್ಗೆಳ್ತಾರನ ಎಲ್ಲರೂ ತಗೊಂಡಾರ ಅವ್ವಾ ಸ್ಕೂಟ್
ಹ್ಮ ತಗೋತಾರ ಎಲ್ಲಾರ ಕೊಡಸ್ತಾರ. ಹ್ಮ್.
ಮತ್ತೇ
ಎಲ್ಲರ ತಗೊಂಡ್ರ ನಮ್ಮ್ ಆಸೆ ಕಷ್ಟ ನೀರ್ ಪಾಲ ಆಗ್ಬಾರ್ದು.
ಯಾರು ಹ್ಮ್ ಹ್ಮ್
ಹ್ಮ್ ನಮಗೆ ನಾನು ಆ ಈಗ ಅ ಏನ ಪೂಜಾ ಮಾಡುತ್ತೇನೆ.
ಮತ್ತ ಬೆಂಕಿ ಅದೇನ್ ಹ್ಮ್ ಈ ಇನ್ನ ಒಂದ್ ವಾರಂಗ ಆಗ್ತಾವನ್. ಅವು ಇವ ಮುಗುದು ಇನ್ನ ಒಂದ ಅವೆನ್ ಕಲ್ ಶಿಂಬ್ಲೀಗ್ ಅದಾವ ಅಷ್ಟ.
ಹ್ಮ್ ಚಂದಾಗ್ ತಗೋ ಚಂದಾಗ್ ಶಕ್ತಿ ಬರುತ್ತ.
ಹ್ಮ್ ಮತ್ತ ಏನ ಉಂಡ್ಯವ್ವಾ? ಇವಾಗಸ ಅದ ಮಧ್ಯಾಹ್ನದ ಅನ್ನ ಸಾರು. ಕಡಬ ನಾನು ಬಾಳ ದಿನಾ ಆತ್ ನೋಡ ತಿಂದಿಲ್ಲ.
ಇವತ್ ಭಾರಿ ಮಾಡಿಲ್ಲ ಮಮ್ಮಿ ಅದ್ರಾಗ ಹುರ್ಣದಾಗ
ಹ್ಮ್ ಗೋಡಂಬಿ ದ್ರಾಕ್ಷಿ ಅದ್ರಕ್ಕ ಗೋಡಂಬಿ ದ್ರಾಕ್ಷಿ ಆಗ್ತಾರ ಗೋಡಂಬಿ ದ್ರಾಕ್ಷಿ ಗಣಪತಿ ಅದೇನ ಕಡ್ಲೆ ಆಗ್ತಾಳ ಅದಷ್ಟೇ ಗೊತ್ತಿತ್ತಪ್ಪ ಇವೆಲ್ಲ ಆಗ್ತಾರನ್ ಗೊತ್ತಿಲ್ಲ. ಇಲ್ಲ ಶೇಂಗಾ ಬೀಜನೂ ಶೇಂಗಾ ಹಾಕಬಹುದು ಶೇಂಗಾ ಅಲ್ಲಿ ಅವು ಕಡ್ಲಿ. ಹ್ಮ್ ಸ್ವಲ್ಪ ಕುಟ್ಟಬೇಕು ಎಲ್ಲಾ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲಾನೂ ಕುಟ್ಟಿ ಹಾಕ್ ಹ್ಮ್ ಚಂದಗೇನ್ ಸಮವಸ್ತ್ರ ಹಾಕೊಳಂಗಿಲ್ಲ ಅಂತಲ್ ನೀನ್
ಏ ಹಂಗೇನ ಇಲ್ಲ ಹಾಕೋತೀನಿ ಹ್ಮ್ ಅಂಬಡೂ ಪೋನ್ ತಗೋ. ಚೆನ್ನಾಗಿ
ತರಸ್ಕೋ ಜೀವನದಾಗ ಏನದ ಅಲ್ಲ ಇರೋದನ್ನು ಹ ಸ್ವಲ್ಪ ಹೆಂಗ್ ಇರತೀವಿ ಅನ್ನೊದರ ಮೇಲಿ ಇರ್ತೇತಿ. ಹ ತಗೋ ಒಂದೆರಡು. ರೊಕ್ಕ ಉಳಿದ್ರೂ ಚಿಂತಿಲ್ಲ. ನೀಟಾಗಿರೋವು ಡ್ರೆಸ್ಸ್ ಆಯ್ತ್ ಆಯ್ತು ಹಂಗ ಹೇಳ ಬರೀ ಆಗ್ಲಲ ಇಲ್ಲ ಅಬ್ ಅದು ರಗ್ಗಡು ಅವನ ಚಂದಾಗ ಇದು ಮಾಡ್ಕೊಂಡತ್ ಎಕೊಂಡ ಹೋಗಿ ದಿನ ದಿನ ಅವನ ಏನ್ಕೊಂಡ ಹೋಗ್ತಿ ಹಳೆ ಹಳೆ ಹಂಗಿ. ಹ್ಮ್ ಚಂದಾಗಿ ಇರದ ಕೆಲಸಲ್ ಈಸಲ ಬಂದಾಗ್ ಕೆರೆ ಅಂದಲ್ಲ ಹ್ಮ್ ತಂದ ನೀನ್ ಆಗಿದ್ರೆ ಇಷ್ಟು ತಗೋ ಬಾ ಹ್ಮ್ ಸರಿ ಒ ಮತ್ತೆ
ನೀವ ಬೇಕಾಗಿದ್ವೆಲ್ಲ ನೆಟ್ಕೋ ನಿನ್ ಬೇಕ ತಗೊಂಬರ್ಬೇಡ
ನಾಳದು ತಬಾ ಹ್ಮ್
ಕೃಷ್ಣಾ ಪಚು ನೀಗಣ ಯಾರಿಗೆ ಕೃಷ್ಣಾ ಅವನಿಗೆ ಏನೋ ಪರೀಕ್ಷೆ ಇದಾವಂತೆ. ಇವಾಗ ಹ್ಮ್ ಈಗ ಕೊನೆ ಪರೀಕ್ಷೆ ಅಲ್ಲ. ಸಣ್ಣ ಪರೀಕ್ಷೆ ನಡೆಸ್ತಾರಲ್ಲ ನಡಕತಾವಂತ ಮೂವಿ ಹೇಗಿದೆ. ನಾನು ಪಜ್ಜು ಹಚ್ಚಿದ್ದ.
ಹ್ಮ್ ಆ ಪದ್ದುಗ ಹಚ್ಚಿದ್ದ ಕನ್ಯಕ್ಟ್ ಆಗಿಲ್ ನೆ ಹ್ಮ್ ಹ್ಞೂ ಆರಾಮ್ ಆದನಂತ ಈತನ್ನು ಆ ಒಂದೇ ವರ್ಷದ ಬೇಸರ ಬ
ಹಂಗೆ ಇರುತ್ ಮತ್ತ್ ಅದು.
ಸರಿತೋ ಮಾಡ್ತೀನಿ ಇವಾಗ
ಇವಾಗ ಹ್ಮ್ ಸರಿ